ಹಾ ಹೇಳ್ರಿ ಕಾರ್ತಿಕ್
ಎಲ್ಲಿದೀರ
ಇಲ್ಲೇ ಹೊರಗೆ ಬಂದಿದ್ರರು ಸ್ವಪ ಹಿಂಗೇನೆ ತಿರ್ಗಾಡಕ್ಕೆ ಅಂತ ಏ ಮುಲ್ಲಸಾವ್ಯಾರ್ರೀ ಮತ್ತ
ಅವನ್ ಆ ಕಡೆ ಅ ಮುಲ್ಲ ಸಾಬ ಸಮೀರನಾ ಶ್ರೀನಗರ ಅಜಗ ಸಾಬ್ ಹ ನನ್ ಎಕಡೆ ಹೋಗಿದ್ದಾನ ಹ ಎನ್ನಸ್ ಎಣ ಎಸ್ ತಗೊಂಡಿದ್ದ ನೋಡು
ಹೌದ ಹೌದು ಎಣ್ಣ ಸಾವದದು ಟೂ ಹಂಡ್ರೆಡ್ದು
ಹ ಬರ ಹುಗ ಒಂದಿನಂದ ದೋಸ್ತ ಕುಡಸಿನಲ್ಲ ಹ ಕೆಟ್ಟ ಅನತದ ನೋಡ್ರಿ ಅವ ಮಾತ್ರ ನಮಗ್ ಒಂದ್ಿನ ಗಾಡಿ ಕೊಡಲ್ಲ ಹುಡುಗಿಯರಿಗೆ ಆದ್ರ ಮುಂಜೆ ಮುಂಜೆಾನನೆ ಮಾರ್ನಿಂಗಗೆ ಮಾರ್ನಿಂಗ್ ಐದಕ್ಕೆ ಎದ್ದು ಹೋಗಿರ್ತ ನಾವ
ಹಂಗಂಗ್ರೀ ಎಲ್ಲಾ ತೊೊಂಡ್ ಹೋಗಿ್ರಿ ತೊೊಂಡ ಹೋಗಿರಿ ಹಂಗಂಗ ಹೇಳ್ತರಿ ನೀವ್ಲ್ಲಾ ಇಲ್ಲ ಅವನ್ ದೋಸ್ತ ಆತನಡ ಮತ್ತ ಎರಡು
ಅ ನಿಮಗ
ಹಾ ಮದ
ಹ ಅವ್ರ ಮನೆ ನಿಮ್ಮ ಮನೆ ಒಂದೇಲ್ಲ
ಹಾ ಅಲ್ಲಿ ಅವ ಬೋಗಲ ಬೋಗಲಾಗ ಅವ
ನೋಡಾ ಮತ್ತೆ ಹೇಳಗೆ ಕಿರಿಕಿರಿ ನಮ್ ನಮ್ ನಡೆ ಮತ್ತೆ ಜಗಳ ತಂದ ಚೀಟಿ
ಇಲ್ಲ ಎಲ್ಲಾ ತೊೊಂಡ್ ಹೋಗಿರಿ ಎಲ್ಲಾ ಮಾಡ್ರಿ ನಾನೇ ನೋಡ್ನಿ ಕಣ್ಣಾರೆ
ಇಲ್ಲ ಇಲ್ಲ ಕೊಟ್ಟಾನ ಹಂಗೇನ ಇಲ್ಲ ಬಟ್ ಬಟ್ ಆದ್ರ ಪಾರ ಸ್ವಲ್ಪ ಸುಳಿ ಸುಮಾರು ಜಜಗ್ಗೆ ಸುಳಿ ಆಡ್ದದು
ಏ್ ಹಂಗೇಂಗ್ರೀ ಸೋಳ್ ನೋಡ್ರಿ ಅನ್
ಹ ಸುಳ್ಕಂಡ ಬಡ ಆಡ್ತಾನೋ ನಿನಗೆ ಎಷ್ಟು ಅಷ್ಟ ಸರ್ ಯ ಮಾರ್ಸ ಇರ್ಬೇಕ ಅನಿಸತದೆ
ಎಲ್ಲೆಲ್ಲ ಹಂಗೇನೆಲ್ಲಾ
ನೀವ್ ನೀವ್ ಒಂದಿರಪಾ ನಡೀತದ ನಿಮ್ಮ ಮಂದಿನ ಆಯತ ನಾವ್ ಅದ್ರಾಗ ಮನಿ ಬಾಜ್ ಒಂದ ಅಲ್ಲವ ನಿಮ್ ಸುಳ್ಳುಾಡಾಕಿಲ್ಲ ನಮಗಂತೆ
ಯಾಳ್ ಬಾರ್ದಿ ರೊಕ್ಕ ಇದ್ರನು ಇಲ್ಲ ಅಂತ ನಾವವು ಗಾಡಿ ಇದ್ದ್ರನು ಇಲ್ಲ ಅಂತ
ಏ್ ರೊಕ್ಕ ಎಲ್ಲಿಂದ ಬರ್ತಾವ ಹಬ್ಬ ಅವ್ನು ಬಲ್ಲಿಿ ರೊಕ್ಕ ಇರ್ಲ್ಲ ಅವ್ನು ಬಿ ಪಾಪ
ನಾವಗೇನ್ ಕಡಿಮೆ ಅದ ಮನಾರ ಎಲ್ಲ ಮನಿ ಅದ ಮತ್ತ ಕಡೆ ಹುಡುಗಿ ಕೊಡದಲ್ಲ ಒಂದ ಎರಡ ಅವ್ರ ಮಾವ ಕೊಡ್ತಾನ ಮತ್ತ ಅವ ದುಡಿತಾನ ಅರವತ್ತ ಎಪ್ಪತ್ ಸಾವಿರ ತಿಂಗಳಿಗೆ
ದುಡಿತ ಬಿಡು ಅದ್ರ ರೊಕ್ಕ ಮ ಸೀಜನ್ದಾಗ ಅಟ್ಟೆ ಇರ್ತವ ಬ ರೊಕ್ಕ ಮ ಟಮ
ಯಾವಾಗ ಅರ್ಜೆಂಟ್ ಟೈಮ್ಗೆ ಫೋನ್ ಪೇ ಕೇಳಿದ್ರೆ ಕ್ಯಾಶ್ ಅವಂತ ಕ್ಯಾಶ್ ಆದ್ರೆ ಬಂದಯಿ ಅಂತಾನ ಅವ್ರ ಮನೆಗ್ ಹೋದ್ರೆ ಜಸ್ತಿಿ ಕೊಟ್ಟಿಲ್ಲ ಅಂತ ಅಂದ್ಬಿಡ್ತಾನ ಆಯತ್ ಮುಗ್ದೇ ಯ್ತಲ್ಲಿ
ಏ ಇಲ್ ಅಪ ಹಂಗಗೆ ಹೆಂಗ ಕೊಡ್ತಾನ ಇದ್ರೆ
ಏನನಪಾ ನೀನ್ ಕೊಟ್ಟಿರ್ಬೇಕು ನಾನಂತ ನನ್ಗೇನ್ ಕೊಟ್ಟಿಲ್ಲ ನಾ ಇಿಸಕೊಂಡಿಲ್ಲ
ನೀ ಏನು ಶಾಲೆಾಗ ಹೊಸ ಪ್ರ್ರೆನ್ಸ್ ಬಂದ್ಬಿಟ್ಟ ನಮ ಓದೋದಾಗ ಇದಿಲ್ಲ ಹಾ ಇಲ್ಲಿ ಬಂದಿನ್ನ ಪೂರಾ ಎಲ್ಲ ಹೊಸ ಹೊಸ ಕಾಣ ಬ ್ರೆಂಚ್ು
ಮತ್ತತ್ ಆಯ್ತುಷ್ಟ್ಟ ಶಾಲಿ ಸ್ಟಾರ್ಟ ಆಯ್ತಲ್ಲ ಮತ್ತತ್ ಪಾಂಡಿ ಗಿಂಡ್ ಬಂದಿದ್ದ
ಹೌದ ನಾ ನಾ ಹಓದಮ್ಮತಿ ಬರೀ ಕೆಬ್ಬಣದಿದ್ದು ಎಲ್ಲ ಕಟಿ ಆ್ಬಿಟ್ಟುಾಗ ಮ ಕಂಫರ್ಟ್ ಆ ಕೂಡ
ಕಟ್ಟಿಿಗೆ ಬ್ಯಾಪಾಡ ಏನ್ ಡಸ್ಟ್ ಇಡಲ್ಲ ಏನ್ಲ್ಲ
ಅಂದ್ರೆ ಸ್ವಲ್ಪ ಬುಕ್ಸ್ ಹಡಕ್ ತಳ ಜಾಗ ಇಲ್ಲ ಅದಕ್ ನಾವಾಗ ಜಾಗ ಇದ್ದು ಇಲ್ಲ ಇಲ್ಲ
ಹ್ಮ್ ಹ್ಮ್ ಬುಕ್ಸ್ ಇಡೋದಕ್ಕೆ ಜಾಗ ಇರ್ಲಿಕ್ಕನು ಪರವಾಗಿಲ್ಲ ಬಟ್ ಇಬರೇ ಕೊಡಂಗಗೆ ಆಾಗ ಒಂದು ಸೀಟಿಗೆ
ಏ ಇಲ್ಲಿ ಮೂರು ಮಂದಿನ್ನ ನಾಲ್ಕು ಮಂದಿ ಕೊಡ್ತಾರೋಣ ಆರಾಮ್ಸರ
ಇಲ್ಲವಾ ಬುಕ್ ಶಡ್ಲಕ್ಕ ಫಾಟ್ ಆಗುತ್ತೆ ಅಂದೆ ಬುಕ್ಸ್ ಇಡಕ ಜಾಗ ಬಿ ಸಿಗುತ್ತೆ ನೀಬ್ ಬರ್ ಸಿಕ್ಕರ
ಬ್ಯಾಗ್ ಅದು ಇಡಕ ಅವು ಕೆಬಣ ಚಲೋ ಇದವು ನಿಂದ್ ಬ್ಯಾಗ್ ಇಡತವಿ ನಾವು
ತಳಗನ ಮಾಡ್ಬೇಕಾಗಿತ್ತು ಇಲ್ಲ ಅಂದ್ರೆ ನಾವುೂಡ್ತಿವಲ್ಲ ಕುು ಊರಲ್ಲಿ ಅಲ್ಲಿ ಕೆಳಗೆ ಅಲ್ಲಿೇನ ಕೊಡಬೇಕಾಗಿತ್ತು ಬಕ್ಸ್ಡಕ್
ಇಲ್ಲ ಇಲ್ ಹಂಗೇನಿಲ್ಲ ಅಂದ್ರೆ ಸ್ವಲ್ಪ ಕಂಫರ್ಟ್ ಅದ ಕೂಡಕ್ ಅಂದ್ರೆ ಬಂದು ಬೇತೇ ದಲ್ಲ ಪುಕ
ಹೌದು
ಎಲ್ಲ ಅದೇನೆಲ್ಲ ಏನೆಲ್ಲ ಸಮ ಕಫರ್ಟಲ್ಲ
ಹಿಂದ ಮೆಂಚಿರುದಲ್ಲ
ಹಿಂದಿದ್ರರು ಚೂಸ್ತಾವ ಹಂಗ ಅದಕ ಹೆಂಗ ಸ್ ಪಟ್ಟರುತಳ ಇದು ಇಡಾಕ್ಕ ಬಾಗ ಬುಕ್ಸ್ ಇಡಾಕ್ಕ
ಆಕ್ಟಿವ್ ಆಗಿರುತ್ತ ಬಲಡ್ ಸರ್ಕುಲೇಷನ್ ಆಗತ್ತದೆ
ಹಾ ಅದಕ್ಕೆ ಮಾಡ್ರಿ ಏನ್ ಮಾಡ್ರಿ ಅ ಅದಕ್ಕೆ ಆತರ ಲ್ಲಿ ಓಡ್ಸರ ನೋರಿ ಅವ್ರನು
ಹ್ಮ್ ಓಡಿಸಿರ್ ಓಡಿಸಿರ್ಬೇಕು ಇಲ್ಲಾಂದ್ರೆ ಇಲ್ಲ ಮಾಸ್ತರ್ಗಳು ಪಿಟಿ ಸರ್ ಇಲ್ಲ ಅ್ರೆ ಮಳಿ ಹೊಡದಿರ್ಬೇಕು
ಹೌದೌದು ನೋಡ ಅದಕ್ಕೆ ಮತ್ತೆ ಚುಚ್ಚಪ್ಪ ಆಕ್ಟಗರುತ್ತಲ್ಲ ಮನುಷ್ಯರು
ಇನೋಷನ್ ಆ
ಎಲ್ಲ ಸ್ವಲ್ಪ ಚಲಾಗಿಬಟ್ಟದೆಲ್ಲ ಲೈಟಿಂಗ್ ವೀಟಂಗ ಮಾಡಸ ಮಿಟ್ರ ಒಳಗ ಅವಾಗ ಇದ್ದಲ್ ಇಲ್ಲಿ ಸುತ್ತ ಲೈಟಿಂಗ್
ಶಾಲಿ ಏನಂದ ಚೊಲೋನೇ ಅದ ಅಲ್ಲಿ ಓದ್ತಾರ ಚಲೋ ಇಲ್ಲ ಹಓದ ಓಸರ್ಗಿಂತ ಹುಡುಗರುಓದ್ ಜಲ ಇ ಆದಂಗ ಇದ ಈಗ
ಅದ ಲಾಸ್ಟ್ ನಮ್ಚ್ ಹಗಬಿಟ್ಟದ ಇವಏನು ಟೀಚರ್ಸ್ ನಿಲ್ಲ ಅಷ್ಟ ಬರಿ ಎಸ್ ಟಚರ್ ತಂಬರ ಅಂತೇತಾರಪ್ಪ ಏನದನ್
ಎಲ್ಲಿ ಟೀಚರ್ ನಾಲ್ಕೈಐದು ವರ್ಷ ಆಯತು ಟೀಚರ್ ರಿರೂಟ್ಮೆಂಟ್ ಆಗಸಂದ ಟೀಚರ್ ಬಾಾರ ಅಂದ್ರೆ ಎಲ್ಲಿ ಬರ್ತಾರೆ ಮೊನ್ನೆ ರರಿಕ್ರೂಟ್ಮೆಂಟ್ ಆದ ಬರ ಪ್ರೈಮರಿ ಆಟ ಆಗಾವ ಹ ಎರ ವರ್ ನಿಂದ
ಹಾ
ಬರ ಪ್ರೈಮರಿಗೆ ಸ್ಕೂಲ್ ಟೀಚರ್ ಅಷ್ಟೇ್ ಬೇಟ ನೋಟಿಫಿಕೇೇಶನ್ ಈಗ ಹೈಸ್ಕೂಲ್
ಹ್ಮ್ ಇಲ್ಲ ಅದಾರ ಮುಡ್ರ ಟೀಚರ್ಸ್ ಒಳ ಮತ್ತ ತಾಯ್ಕೆಲ್ಗಾರ ನೋಡವ್ರ ನಾ ಏನ್ ಮಾಡ್ತಾರ ಹೋದ್ ಮಕ್ಕಂಡ್ರ ಏನ್ ಮಾಡ್ರ
ಈನನಪ್ಪಾ ಇ ಆಗ್ಬೇಕು ಗೌರ್ಮೆಂಟ್ ಆಗ್ಬೇಕಕ್ ಎಲ್ಲ ಅಷ್ಟು ಎಷ್ಟು
ಹ್ಮ್ಮ ಏನ್ ಮಾಡ್ತವ ಎಷ್ಟ್ ಬಂದ್ಗಳು ಅವ ಬಾಳ ಟ್ಯಾಲೆಂಟ್ ಇರತಂತೆವ್ರಿ
ಒಂದ ವರ್ಷ ಕಾಲಿ ಬಿಳಕ್ ಬುದ್ರರು ಒಂದ ಸಬ್ಜೆಕ್ಟ್ ಮತ್ತ ನೆಸ್ಟ್ ವರ್ ಏನಾದರು ರಿರೂಟೆಂಟ್ ಮಾಡಕೊಂಡ್ ಬ್ಯಾ ಸಿಕ್ ರರಿರೂಟ್ ಮಾಡಿ
ಹಾ ಮದ್ದ ಆತರ ಆಬಕ್ ಏನ್ ಹಂಗಾದ ಎಲ್ಲಿ ಬರ್ತ ರಿಸಲ್ಟ್ ಬರ್ತ ಟೆಂತ್
ಆ
ಹಂಗಾದ ರಿಸಲ್ಟ್ ಆಗ್ತನ್ ಟೆಂತ್
ಆತದ ಯಾಕಾಗಲ್ಲ ಹೇಳ ಹುಡುಗರ ಹತ್ರ ಇರ್ಬೇಕ ಅದು ನಾನನ್ ಓದ್ಬೇಕು
ಹವು ಹುಡುಗುರು ಬಲ್ಲಿ ಇಲ್ಲ ಹುಡುಗಿಯರ ಬಲ್ಲಿ ಅಂತ ಹೇಳ ನಾ ಹುಡುಗರು ನೋಡಿದಾನ ಯಾವ್ ಮಾಡ ಒ ರಿಸಲ್ಟ್ ಟ್ಟರ
ನಮ್ಮೂರಾಗ ಹುಡುಗೂರ್ ಬಳಿ ಅಂತದಿಲ್ಲ ಹದ ಬ ನ ಹುಡುಗರ್ ಮೈಂಡ್ಸೆಟ್ ಯಾವ್ದು ಇಲ್ಲ ಸಿಗರೇಟ್ ಸೇದಬೇಕು ಕುಡಿಬೇಕು ಲವ್ ಮಾಡ್ಬೇಕು
ಹ ಕಣಿ ಬಂದ್ ಮಾಡ್ತಾನ ಉದ್ದರ ಆಲ್ಲ ಹೊಟ್ಟೆ ಕಣಿ ಬಂದ್ ಆಕೊಂಡ ಮೇನ್
ಚನಿ ಬಂದಾದ್ರ ಏನ್ ಉದ್ದಾರ ಆಗ್ತು ಆಲ್ರೆಡಿ ಇಲ್ಲಿ ಚಟಗಳು ಜಗ್ಗೆ ಕಲ್ತ್ ಬಿಟ್ಟ ಹುಡುಗರ್ರಿಗೆ
ಕಣಿಗಳು ಬಂದದಪ್ಪ ಅಂದ್ರ ಆಟೋಮೆಟಿಕ್ ಅಲ್ಲಸ್ನ ಬಂದಾಗಿಬ ಬಿಡ್ತಾವ ನೋಡ್ನ ಯಾಕಂದ್ರ ಆ ಕೈಯವ ರಕ್ ಕಡದರ್ತವಲ್ಲ ಈಗ
ಹೊತ ಇಲ್ಲಸ್ ಬೆಂಗಳೂರು ಕಡೆ
ಹಾ ಬೆಂಗಳೂರ್ ಹೋದ್ರ ಶಾಲಿ ಹಓದಬೇಕಪ್ಪಾ ಅಂತ ತಲೆ ಬಂದ್ಬಿಡ್ತ
ಸಾಲಿಗೆ ಹೋಗ್ಬೇಕಂತ ಎಲ್ಯಾಗ ಬರ್ಲಿಲ್ಲ ಇಟ್ಟ ಟೈಮ್ ವೇಸ್ಟ್ ಮಾಡಿವವಿ ಯಾಕ ನಡೆ ಗಂಟೆ ಮುಗಿದಿರದಲ್ಲಾ ಸಾಲಿ ಹದ ಸಮಯೇ ಮುಗಿದಿರದ
ಇಲ್ಲ ಬರೋಕ್ಕ ನೀ ಮುಂದ್ ಬರೋ ನಮ್ ಸಣ್ಣ ಹುಡುಗ್ರ
ಹ್ಮ್
ಏ ನಮ್ಮ್ಊರಗ ಏನ ಇಲ್ಲಪ್ಪಾ ದುಡ್ಯಕ ಸಾಲಿ ಹೋದ್ರೆ ಜಾಬ್ ಮಾಡ್ಬೇಕಂತ್ರ ಏನೇನ್ ಇರ್ತವ ಈಗ ಗಣಿನೇ ಏ ಹೋದ್ರು ಹೋಲಿ ಬಿಡ್ಲ ಅಂತ ಮತ್ತೆ ಸುಮ್ನ್ ಇರ್ತ
ಹೌದೌಹೌದ
ಏನುಯಪ್ಪ ನಮ್ಮ ಹುಡುಗಿ ಹಚ್ಚತಾಳ ಫೋನ್ ಒನ್ ಸ್ವಲ್ಪ ಇರು ಎ ಸಲ್ಲುತ್ತ
ಹಲೋ
ಹಾ ಆರಾಮಪ್ಪಾ
ಹಲೋ ಹಾ ಅರಾಮದಿ ನೋಣ ಅ ಇಲ್ಲಾ ಹುಡುಗಿರ ಹಾಸ್ಟೆಲ್ ಗಳ ಇಲ್ಲೇ ಅದಾಳ
ಇಲ್ ಅಪ್ಪಿ ಈಗ ಬಂದಳ ಮನಗೆ ಹಚ್ಚ ಚೋದಳ ನಾಕ ಸಲ ಆಯತ್ ನಾ ಎತ್ತಳ ಹೊಯಕತ್ತಳ
ಹ್ಮ್ ಹ್ಮ್ ಇಲಿಲ್ಲ ಆತರ ಹಾಗೆ ಫ್ರೆಂಡ್ಸ್ ಜೊತೆ ಬಂದಿನಿ ಅಂತ ಹೇಳಬೇಕು
ಇಲ್ಲ ಎತ್ತಿರ ಹೇಳ್ಬೇಕಲ್ಲ ಪೋನ್ ಎತ್ತಿಲ್ಲ ಏನಿಲ್ಲ ಅಂದ್ರ ವಯಕತಾರ ಮತ್ ಅ ಸಿಗೋದನ್ ಸಿಗ್ಲಿಕ್ಕಪ್ಪ ಏನ್ ಮಾಡುಬೇಕು
ಹೆಂಗಿದ್ರ ಬಿಜಿ ಆಗಿರಪ್ಪಗ ಕಾಸ್ಟ್ಲಿ ಆಗಿರ ಮನುಷ್ಯರು ಹುಡುಗಿ ಸಿಕ್ಕಮ್ಯಾಗ ನಾವೇ ನೋಡಿ ಹೆಂಗಿದಾರ ಹಂಗೆವನ್ ಇಲ್ಲಿ ತನಕ ಏನ್ ಬದಲಾವಣೆನ ಆಗ್ಲಿಲ್ಲ ನಂಬಲ್ತಾರ
ಹೌದೌಹೌದು ಬದಲಾವಣೆ ಆಗ್ಲಲ್ ನೀ ಬಾಳ ಚಲೋ ಇದ್ನಿ ಮನುಷ್ಯ
ಆದ್ರೆ ಏನಾಗ್ಲಿಲ್ಲ
ಹ್ಮ್ ಏನ್ ಮತ್ತೆ ಮುಂದೆ ಹೆಂಗ ಜೀವನ
ಮುಂದೆ ಹೆಂಗ ಅಂದರ ನಿಮ್ ಅಂತರ ಹೊಲ ಮನಿ ಇರತವಲ್ಲ ಅಲ್ಲಿಗೆ ಬರೋದ
ನ ನಾ ಲಾ ಮಾಡತನಿ ಅದ ಮಾಡತನಿ ಅಂತಂದ್ರ ಅದ ಕೇಳ್ಪಟ್ಟೆ ಎಲ್ಲ ಹೇಳಿದ್ರು ಮತ್ತೆ ಹೇಳಮ್ ಸರ
ಸುಳ್ಳು ಹೇಳರ್ ಮತ್ತೆ
ಹಂಗಿಂಗ ಬಾಪ ನಿಮ್ ದೋಸ್ತರು ಅಲ್ಲೇ ಬಾಗಲಗ ಇರ್ತಾರ ಸುಳ್ಂಗ ಹೇಳತರ ಅವರ
ಯಾರು ಮೂಲ ಸಾಬ್ ಅಂದ ನಿನಗ ನಾ ಲಾ ಮಾಡಿದಂನಂತ
ಇಲ್ಲ ಇಲ್ಲಆವಾ ಯಾರ ಇವಾ ಅಂತಪ್ಪ ಇನಸ್ ಇನುಸ್
ಅವನಿಗನ್ ಗೊತ್ತಿಲ್ಲಲ್ಲಾ ನಾ ನಾನ್ ಹೇಳಿದ್ರೆ ಮುಲ್ಲಾ ಸಾಬ್ ಮುಲ್ಲಾ ಸಾಬ್ ಒಬ್ಬನಿಗೆ ಹೇಳಿರ್ತೀಿ ಹಲೋ ಆ ಹೌದೌಹೌದು ಹಾ ಕಸ್ಟ ಮಾಡನ್ಲ ಎ ಹೆಂಗ ಹಾ ಹಾ ಅವನ್ಗ ಒಬ್ನಿಗೆ ಹೇಳನಪ್ಪ ಅವನ್ ಬಿಟ್ಟ ಮತ್ತೆ ಯಾರಗ್ ಹೇಳಿಲ್ಲ. ಸರಿ ಸರಿ ತಗೋ ಮಳ ಮಾರ್ತ್ತ ಸಿಗಮ್ ಅಲ್ಲ ಸಿಗಮ್ ಅಂದೆ ಆದಷ್ಟು ಬೇಗ
ಅದೇ ಅದೇ ಓ ಏನು ಲಾ ಮಾಡ್ತನಿ ಅದ ಮಾಡ್ತನಿ ಅಂತಂದ್ರರು
ನೋಡ್ಬಾಕೋ ಇನ್ನು ದುಡ್ಡಿ ಅರೇಂಜ್ ಆಗಿಲ್ ಮತ್ತೆ ಒಂದ್ ಲಕ್ಷ ನೋಡ್ ಮತ್ತ ಇದ್ರ
ಏ ಕೊಡತನತೋರು ಹಂಗೇನಿಲ್ಲಾ ಈಗ ಸ್ವಲ್ಪ ಬೆಳಿ ಅದು ಬರ್ಲಿ ಹತ್ತಿದ ಮಾರಮ್ಮ ಮಾರ ಕೇಸು ಕೊಡಮ್ಮ ಒನ್ ಲಕ್ಷ
ನಿಮ್ಮ್ ಮಾಯಿ ಬೆಳಿ ಬರತಲೆ ನನ್ ಕೋರ್ಸ ಮುಗುದಿರ್ತದ ಅವಾಗ ತಗೊಂಡು ನಾನೇನ್ ಮಾಡ್ಲಿ.
ಈ ಎಲ್ಲಿ ಬರ್ತಾವ ಈಗ ರಕ್ಕರ ಎಲ್ಲಿ ಬರ್ತಾವ ಹೇಳಿ ಸ.
ಹ ಸಾಲ ಮಾಡಿ ಕೊಡುವ ಬೇಕಾಗಿದ್ದು ಅಂದ್ರ.
ನಮಗೆ ಕುೊಂಡಿರಂಗಗೆ ಸಾಲ ಆಗ್ಯದ ಈಗತ್ತೆ. ಮತ್ತ ನಿ್ದ ಒಂದ್ ಎಟ ಸಾಲ ಅಂದ್ರ ಯಾರು ಕೊಡ್ತಾರಪ್ಪ. ಹೆಂಗ್ ಕೊಡ್ತಾರ ನಮ್ಗ.
ನೋಡ್ಪಾ ಮತ್ತೆ. ಮತ್ತಿನ ಮುಂದೆ ನಾಳ ನಾಳೆ ನಿಮಗ ಏನಾದ್ ಹೆಚ್ಚು ಕಡಿಮೆ ಅದು ಅಂದ್ರೆ ಲಕ್ಷ ಲಕ್ಷ ಮತ್ತ. ಸ್ ಕೊಡಕ್ ಆಗ್ತ ನೋಡಿ ಸು್ನೆ ಒಂದೇ ಲಕ್ಷ ಮುಗಸ ಬಿಡಾಮ.
ಎಲ್ಲಾ ರೊಕ್ಕ ಇದ್ರ. ಕೊಡಲನ್ನ ಎಲ್ಲಾ ಅತ್ತಿಿಗೆ ಅದ ಹತ್ತಿ ಪೀಜ ತಂದಿವ ಗೊಬ್ಬರ ತರ್ಬೇಕಕ್. ಎಣ್ಣೆ ಸದ ಅದು ತೆಗಸ್ಬೇಕಕ್ ಬಾಳದ ನನ್ನ. ಸ್ವಲ್ಪ ನ ಈಗ ಗೊಬ್ಬರ ಹ ತರಬೇಕಂದ್ರೆ ಹಾ.
ಹಾ ಅಲ್ಲ ನಾನ್ ಹೇಳ್ದ ಆಡ್ತಾ ಇದ್ದೇನಿ ನಿನ್ಗ.
ಹಾ ಹಾ ಹೇಳಿ ಹೇಳ.
ನೀನ್ ಎಲ್ಲೇನ ಒಂದಲ್ಲ ಒಂದಂದು ಪೋಕ್ಷ ಕೇಳಸಿನ ಪಕ್ಕ ಬಿದ್ದೆ ಬಿಳತೆ ಅಂತ ನಂಗ ನಂಬಿಕೆ ಅದ.
ಏ ಅದ ತಲಂತ ತಗದ ಆಕ್ಬಿಡ ನೀವ ಪೂರ ಏನ್ ಅ. ನೀ ಎನಾವ ತಿಲ್ಲ.
ಹಾ ಏ ನಾನ್ ಯಾರ್ ಬಗ್ ತಿಂಕ್ ಮಾಡಲ್ಲ ಮರ ನಾ ಹೇಳತನ ಅಷ್ಟ. ಅಷ್ಟೇ ನಿನ್ ಬಗ್ಗೆ ಸ್ವಲ್ಪ ನಂಗೆ ಆಢವಾದ ನಂಬಿಕೆ ಅದು ಆತರ.
ಹಾ.
ಒಬ್ನಿ ಬಗ್ ಥಿಂಕ್ ಮಾಡಿದ್ದು.
ಹ ಹಂಗೇನ ಇಿಲ್ಲ ಮತ್ತೆ ಕೊಡಮ ಬೆಳಿದ ಬಂದಗಳು ಕೊಡಮ ಹಂಗೇನ್. ಲಕ್ಷಕ್ಕೆ ಎರಡ್ ಲಕ್ಷ ಇ ತಂದಾಗ.
ಮುಂದೆ ಮತ್ತೆ ಈಗ ಒಂದ್ ಲಕ್ಷ ಆಕ ನಾ ಹತ್ತು ಲಕ್ಷ ಆಗ್ತದ ನೋಡ ಮುಂದೆ. ಈಗ ಸುಮನೆಏ ನ ದೋಸ್ತ್ ಕೈ ಇಡ್ದ್ೋ ಅವವಾಗ ಹಂಗ ಇವ್ ಬೈಲಿ ಎಲ್ಲ ಫೀಸ್ ಕೇಳಬಾರ್ದ ಅನ್ಸ್ತ.
ಎಲ್ಲ ಬಡ್ಡಿ ಬಡ್ಡಿ ಎಲ್ಲಾರೂ ತೊಂದ ಒಂದೆ ಬಡ್ಡಿನ ಕೊಡ್ಬೇಡಿ ಎರಡ್ ಲಕ್ಷದ್ದ. ನಂಗೆ ಕರೆಕ್ಟ್ ಟೈಮ್ಗೆ ತಂದ್ ಕೊಟ್ಟಪ್ಪಂದರು.
ಕರೆಕ್ಟ್ ಟೈಮಿಗೆ ನಮ್ ಕೊಟ್ಟ ಕರೆಕ್ಟ್ ಟೈಮಿಗೆ ಎಲ್ಲಿಸನ್ ಬರ್ತಾವ ಹೇಳಳ ಆತರ್ತಾವ ಒಂದ್ ವರ್ಷ ಹೆಚ್ಚೆ ಕಡಿಮೆ.
ಎ ಅಲಿ ಒಂದ್ ವರ್ಷ ಎರಡ್ ವರ್ಷ ಆಲಿ ಬಟ್ ನಾವು ನೀ್ ಸ್ವಲ್ಪ. ಮನಗನ್ ಕಟ್ಟಬೇಕಂದ್ರೆ ಇ ನಮನ್ ಕಡಿಮ ಬಿದ್ದಾಗ ತಾವು ಕೊಡಬೇಕಟ್ಟೇ. ಹಸ್ತು ಸಪಿ ಹಾ.